ಅವ್ರ ಅವರು ಮುನ್ನ ಏರ ಅಲೋ
ಹಾ
ಎಷ್ಟು ಹೆಂಗತ್ತಲ್ಲ
ಹ್ಮ ಒಂದು ಒಂದ ರೂಪಾಯಿ ಇಲ್ಲ ನ ಳ ಶಂಂತ ಕುೆಂಬ ಉಮಾ ಪೋಕ್ರ ಯನೂರು ರೂಪಾಯಿ ಆಚ ಇನ್ನೇ ಇಲ್ಲ ಅವ
ಗೆ
ಈ ಜೋರು ಪ್ರಾಮಾಣಿಕಿಕವಾಗಿತ
ನೀ ಕುಡ್ದದಕತ
ಹ ಎರನೂರು ರೂಪಾಯಿ
ತಾಯ ಕೆಸ ದಿದ್ದ ನ
ದೊಡ್ಡ
ಹಾ
ಹ
ಹ್ಮ್
ಹ ಎಂತಂಬ ಇರುತ್ತೆ ನಾವು ಒಂಬತ್ ರೂಪಾಯಿ ನೋಡದಿರ್ಬೇಕಷ್ಟೇ
ಹ್ಮ್
ಏನೂ ಮಾಡಾಕತ್ತಿಯ ಯಾರೇರಾ ಊಟ್ಟ ಚಿಕನ್ ಉಂಡಿನಪ್ಪ ಶೆಂತಾ
ಕಾಲೇಜ್ ದಾಗಾ ಹಾಸ್ಟೆಲದಾರಿ
ಚೊಂಡ ಅದಾ ವಾಚಾ ದಾಗಿತಂದೆ
ಇಗೆ
ಹ್ಮ
ಹೊಟ್ಯಾಗ್
ಹಾ ನಿ ನ ತುಟಲ ಚಾಪ್ಪಪಲ್ ತ ಒಡ್ಲಿ
ಯಾಕ್ ಲೇ ರಾಂಡಿಮಗನೆ
ಅಪ್ಪ ಜ ಅಪ್ಪ ಜನ ಮತ್ತೆ ಬಟ್ಟ ಕನ್ತ ಬಟ್ಟೆ ಎಲ್ಲ ಕಡೆ ಬಾಯ ಕ ಹೇಳ ಕೊಂಕದ ಹಾಕ್ಯಲ್
ಹೂಂಕುಳದಾಗ
ಈ ಇದಕ್ಕ ನೋಡಿ ಚಪ್ಪಲ್ ತಗೊಂಡಿದನಿ ನೋ
ಏ ಮೂ ಮತ್ತೈಟ ಐತಿ ಸ್ವಲ್ಪೂಸ್ ಆಗತ್ ಮತ್ತೆ
ಹರ್ಷೋ ಕವಳೆ ಚರೆ ನವು ತುಲ
ಮತ್ತ ಅವರ್ಸಗತಿ ಅರ್ಲ್ಲ ನೀನು ಏನಂಜೇಳು
ನನ್ ಹೊಟ್ಟಿ ಫುಲ್ ಟೈಟ್ ಇದ್ದನ್ೆ
ಹ್ಮ ನೋಡು
ತುಪ್ಪ ಲೂಸ್ ಆಗ್ತೆ ಕುಂಡೆಗಲ್ಲ ಬ್ಯಾಗ
ಬಾಯ ಹಕಾದ್ರರು ಬಾಯ ಹಾಂದ್ರ ಗೊ ಗ ಹಂಗ ಗೊತ್ತನು ಎು ಜಡ್ ಬಡತ್ತಾ
ಹ್ಮ್ತ್ತ ಮತ್ತ ಒಟಿಕ ಕಖಲೆ ಆಗ್ತ ಖಾಲಿ ಆಗತ್ತಂದೆ ನಿನ್ ಬಂಗ್ ಖಾಲಿ ಆಗಿತ್ತಂದೇನು
ಬಂಕ ಅಲ್ಲಲೆ ಸದ್ಯ ಸದಾ ಹಯೇ ಹಂಗಲ್ಲ ಸದಾ ನಾಕೆನಂದ್ರೆ ಗೊತ್ತ ಗೊತ್ತಾನ ಯಾರ್ ದಿನ ಆರಾಮ್ ತಪ್ಪಾಗಿ ಕುಂದರ್ಬೇಕತ್ತೋಡು ಅರ್ ಸುಮ್ ಫುಲ್ು ಹೊಟ್ಟ ಪ್ಯಾಕ್ ಐತೆ ಊಟ ಮಾಡಿದ್ರೆ ಐತೆ ಊ ಊಟ ಮಾಡಿನಿ ಸ್ಲ್ ವಟ ಪುಲ್ ಪೇನ್ ಆಗಿಬಿಡ್ತ ಈಗ
ಹ್ಮ್
ಮತ್ತೆ ನ ಮ ತುಲ್ಲು ರಂಡೇ ಮೂಗೊಂದು ರೂಪಾಯದು
ಏನ
ಸೂಪರ ಆಿ ಆಗತನ ಅದು ಹೊಟ್ಟು ಇದು ಹರಿಕೈತನ ಕ್ಯ ೋನ್ ಹಡ್ಕೊಂಡು
ಚ ಗಾಂಡುಟೈಮತರ
ಗಂಡ ಟೈಮ್ ಏನಲ್ಲ ಸ್ವಲ್ಪ ಅನ್ನ ಸ್ವಲ್ಪ ಹೊಸ ಸುಧಾರ್ಸ್ಬೇಕು ವತ್ತು ಆಡಿ ಆಾರ್ಬೇಕಾದ್ರೆ ಹಂಗ ಸರ್ ಸರಿ ಸ ಸರಿಸಸಿ ಕೋಆಪ್ರೇಟ್ ಮಾಡ್ತಾ ಹಂಗಾಗು ಸರಿ ಸ
ಹ್ಮ
ಹಾಂಗೋಡಿ ಪುಕ್ಕನ್ನ
ಹ್ಮ್
ಊಟಾ
ಊಟ ಆಯ್ತು
ಏನೇ ಮಾಡಿದೆ
ಹ್ಮ ಸ್ಪೆಷಲ್ಲ್ಲ
ಬಳಿ ಸಾಂಬಾರ ರೊಟ್ಟಿ ಅನ್ನ ಸಾಂಬಾರ
ಅಂಗಡ ಯಾರುಗ್ರ
ಒಬ್ಬನೇ ಇನ ಯಾರು ಬಂದು ಲೆ
ಅವ ಪ್ರಸಪ ಯೇಳಿಗ ಹೋಗಾನ್
ಮನಿಗೇ
ಏನ್ ಮಾಡಕತ್ಯಾನಾ ಏನ ಏನ್ ಮಾಡ್ತಾನ ಏನ್ರ ಅಂತಾನ ನಮ್ಮ ಬಗ್ಗೆ ಅನ್ನನ್ನ ಏನ್ರ
ಒಂದಲ
ಅನ್ನನ್ನು ತಿಂಡಿದ್ರ ಹ್ಮ
ಹಗೆೆ
ಹಾ
ನಿನ್ ಗಜ್ಜೀಗೆ ಅವರ್ಯಾಕುಳದಾರ
ಏ ಸುಮ್ಮ ಕಾಮಿಡಿಗೆ ಅಂದ್ನಲ್ಲೇ ಅಣ್ಣಲೇ ಅವ ದಿನ ಯಾರ್ನ ಬಿಟ್ಟ ಕೊಡತ್ನ ಅವ್ನ ಬಿಟ್ಟ ಕೊಡಲ್ಲ ನಾ ಶಂಟ
ಡೇ ನಮ್ಮ ಯಾ ಯಿ ಹೆಂಗ ಗೊತ್ತಿಲ್ಲ ಯಾರು ಆ ಊಟ್ ಸಿಸ್ಥಾಗೇತಿ ಬ್ಯಾ ಬ್ಯಾ ಬ್ಯಾ ಬ್ಯಾರೆದರ ಕಣ್ಣಾಗ ಹೆಂಗದಾನ್ ಗೊತ್ತಿಲ್ಲ ನಮ್ಮ್ ಕಣ್ಣಾ ಮ
ಹಾ ಶಂಟ ಆದ್ರ ಸೂಪರ್ದ ತಂಬಕ್ ಹಾಕಿನೇ ಇ ಶಂಠ ಮಣಿನ
ಅದ್ಕಲೇ ಡಿಪ್ರೆಷ ಡಿಪ್ರೆಷನ್ ಅಂತಾರ ಅದಕ್ಕೆ
ಕಾಣವಲ್ದದ ಅದ್ರಾಗ ಶಂಠ
ಆ
ಕಂಡ್ರರ ಹೆಂಗ ಆತಿತ್ ಕತ್ಲದಾಗ ಕಾಣವಲ್ದ ಕಂಡ್ರ ಕಂಡ್ರ ಹೆಂಗರ ತಿತ್ ಹೇಳೇ ನಿಮ್ಮೌ ಹ್ಮ್ ಅದ್ಕೆ ನೀ ಹಾಸ್ಟೆಲ್ಗೆ ಹೋಗಿಲ್ಲ ಊಹೂಂ ನಿನ್ಗ ಯಾರು ಹೇಳಿದ್ದು ನನ್ಗ್ ಹೇಳೇ ಹೋಗ್ಯಾನಾ ಊರ್ ಗೊ ಹ್ಮ್ ಇಲ್ಲ ನಾನೇ ನೋಡಿದ್ನ ಅವ್ ಅವ ಹಮ್ಮಿದ ಇಬ್ಬರು ಹೋಗ್ಯಾರ ಯಾಪ್ನ್ಯಾಗ ಪೋನ ಹಚ್ಚನಾ
ಹಲೋ
ಹ್ಮ್ ಏನಂತವ್ ಸುರ್ಯಾಂದು ಏನ್ರ ಇದ್ರ ಬಾ ಏನ್ರ ಇದ್ರ ಬಂದ್ಬಿಡನ್ ನೀ ಬರ್ತೆ ಅವ ಬರ್ತ ಹಾ
ರೇನ್ ಟ್ಯಾವ್ ಟ್ಯಾವ್ ಅನ್ನಾಕತ್ತದ್ ಅಂತ
ಸೂರ್ಯಮ್ ಪೋನ್ ಎತ್ಲಾಲಾಗೊಡೆ
ಆ
ಸೂರ್ಯ ಫೋನ್ ಹಚ್ಚಿದಿ ಆಗಳೆ ಫೋನ್ ಎತ್ತಿಲ್ಲ
ನಿಮ್ಮೌನ್ ದೋಸ್ತಾ ಲೇ ನೀನ್ ದೋಸ್ತ್
ಮ್ಯಾಗ ಇನ್ನೊಂದು ಐತ್ ನೋಡ ಹಿಂತಾದ
ಗೋಡ್ರ ಯಾಕ ಲೇಟ ಆಗೇತ್ರಿ ಗೌಡ್ರ ಇವತ್ತ ಫುಲ್ ಲೇಟ ಆಗೇತಿ ಯಾಕ
ಈಗ ಎಲ್ಲೆಲ್ಲಿ ಬೆಡ್ತ ಬಂದಿಲ್ಲ ಅಕೌಂಟ್ ಮುಖ ನಖ ಇ ನೀ ಇ ಮುಖ ಎಲ್ಲ ಇಡಬೇಕ ಬೇಡಾಗಿಲ್ಲಿಲ್ಲ ನಮು ನಾನು ಮೇಲೆ ಮಕ್ಕೊಂತೀನಿ
ಏನು ಮತ್ತೆ ಎಲ್ಲಿ ಎಲ್ಲಿ ಅಕ್ಸ ಬಂದಿಯಲ್ಲ ಎಲ್ಲೈತದು
ಸೂರಿ ಬಟ್ಟೆ ನಿನ್ನ ಹುಲ್ಲೇ ನೀವು ಕೊಡಕ್ಕ ಮಾಡ್ಸಿರ್ತೀಯ ಹೋಗಿಲಿ ನಿಂದ ಚಪ್ಪಲ್ತಾಳ ತಗೊಳ್ಳೇನ್ ಮಡಚಿ ಇಡಬೇಕಲ್ಲ ಹೆಂಗ ಕಬ್ಬಡ್ಡಿ ಬಿಸಿಲಿಗೆ ನನಗ ಚಿಂತಿಲ್ಲ ನಿನಗಿಂತ ಪರಿಸ್ಥಿತಿ ಹತ್ತತ್ತೈಕೆ ಮಕ್ಕೊಂತೀನ್ ಸರಿ ಇಲ್ಲಿ
ನಿನಗೆ ರೋಗ್ಯಾಕ್ ಬೇಕಲೇ ಬೋಸುಡಿಕೆ
ಎಕ್ಕಡ ಕಳುಸರ್
ಲಾರ್ಡ್ ವೈರ್ ಕಾಣಿಸೋದಲ್ಲ
ಹ ಹಲೋ ಆ ಹಾ ಹೇಳ
ಊಟಾ
ಊಟಸಲಾಗಿ ಎರಡೆರಡು ಸಲ ಉಣ್ಣಂಗ್ ಆಗೈತಿ
ಯಾಕಲೇ
ಏನ್ ಕೆಲಸ ಇದೆ ನಿಮ್ಮವ್ವನ್ ತಲೋ
ಹೇಳದ್ನಪ್ಪ ಊಟ ಏನಂತ
ಪಳ್ಳೆ ಬೇರ್ ಬಂದ ನೋಡಿಲ್ಲ ಹುಚ್ ಸೂಳೇ ಮಗ ನೋಡಪ್ಪ ಹ
ಏನ್ ಸೊಂಟ ಮಾಡ್ತೀರೇನು
ಅದಲ್ಲ
ಆ ವೈಕುಂತರು ನೋಡಪ್ಪ
ಇವನು ಮಾತಾಡ್ತಾ ನೋಡು
ಹಾಯ್ ಹಲೋ ಹಲೋ
ಹಲೋ
ಹಲೋ
ಹಲೋ ಹಲೋ ಅದಲ್ಲ ಏನು ಹೇ ಹಲೋ
ಹ
ಮಾತಾಡಲೇ ಕೂಡ ನಿಮ್ಮಮ್ಮನ ಜೊತೆ ಆ ಹೊಡಿತಿರಪ್ಪ ನೀವು ನಾನು ಮಾತಾಡಕ್ಕೆ ನಡಪ ಮಾವನ್ ಜೊತಿ ಯಾರು ಹಲೋ ರೆಡ್ಡಿ ಮನ ಎತ ನೀ ವ್ವನ್ ತುಲ ಮಾತಾಡೋ ಅದೆಂಗೋ ಮರ್ಯಾ ಎತ್ತಲಗೆ ಮಗ ಇವ ಮಾತಾಡಲಾಗೆ ನಿವ ನನ್ ಜೊತೆ ಹಲೋ ನಿನ್ನೆ ಇಲ್ಲ ಮನೆ ಮಾತಾಡೆ ನಿನ್ ಹ್ಮ್ ಮಾತಾಡಬೇಕೆಂಗೆ ದಿನಕ್ಕೆ ಹ ಹತ್ತತ್ ನಿಮಿಷ ಹತ್ತತ್ ನಿಮಿಷ ಗಂಟೆ ನಿಮ್ಮವನು ಕನ್ನಡ ಸು